ಅಷ್ಟೆ ಏನ್ ಮಾಡ್ತಾ ಇದ್ದೀರಾ
ನಾ ಆ ಸ್ವಾಯಲ್ಲಿ
ಏನ್ ಮಾಡ್ತಾ ಇದ್ದೀರಾ
ಸುಮ್ಮನೆೇ ಆಿ ಬದುಕುತ್ತೆ ನೀವು
ಹ್ಮ ನಾನು ಏನುೂ ಆಡುತ್ತಾ ಇಲ್ಲ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದ
ಹೌದ
ಹ್ಞೂ
ಈಗ ಹಾ ಊಟ ಆಯ್ತು ನಿಮ್ದ್
ನಮ್ಮದು ಇನ್ನೂ ಆಗಿಲ್ಲ ಇವತ್ತು ಭಾನುವಾರ ಅಲ್ವಾ ಸ್ವಲ್ಪ ಲೇಟ್ ಆಗುತ್ತೆ
ಹೌದೇ ತಡವಾಗಿಟ್ಟ ಹ್ಮ್
ಹೇಳಿ ನಿಮ್ಮ ಹಿಂದಿನ ಭಾಗದಲ್ಲಿರದ ಕೃಷ್ಣನ ಕತೆೆ ತುಂಬಾ ಚೆನ್ನಾಗಿ ಹೇಳಿದ್ದೀರಿ ಇನ್ ಇವಾಗ ಮುಂದುವರಿಸಿ ಅದನ್ನ
ಹ್ಮ ಹ ಆ ಅವರು ಬಾಲ್ಯದ ಲೀಲೆಗಳು ಮತ್ತು ಬೃಂದಾವನದ ಜೀವನದ ಬಗ್ಗೆ ಇನ್ನಷ್ಟು ಮಾತಾನಾೋಡವನ ಆಯ್ತೆ
ಹ್ಮ್ ಸರಿ
ಕೃಷ್ಣನ ಬಾಲ್ಯ ಎಲ್ಲರಿಗೂ ಏಕೆ ಅಷ್ಟು ಪ್ರಿಯವಾಗಿರುತ್ತದೆ ಎಂದು ತಿಳ
ಹಾ ಅವನ ತುಂಟಾಟ ಅವನ ಮಾಡುವ ಎಲ್ಲ ತರಲೆ ಕೆಲಸಗಳು ಅವ ತುಂಬಾೇ ಎಲ್ಲರಿಗೂ ಅಚ್ಚುಮೆಚ್ಚಾಗಿರುತ್ತದೆ ಅಲ್ವಾ
ಹೌದೌದು
ಹೂ
ಹಾ ಒಂದು ನಿಮಿಷ ಹಾಕಿ ಕೃಷ್ಣನ ಬಾಲ್ಯವು ಚಪಲತೆ ಪ್ರೀತಿ ಸಂತೋಷ ಮತ್ತು ತೈಂಗಿಕತೆಯಿಂದ ತುಂಬಿತ್ತು ಅವನ ಪ್ರೀತಿ ಪ್ರತಿಯೊಂದು ಲೀಲೆಯು ಜನರಿಗೆ ಆನಂದವನ್ನು ನೀಡುತ್ತಿತ್ತು ಹಾಗಾಗಿ ಬಾಲ್ಯವು ಎಲ್ಲರಿಗೂ ಪ್ರಿಯವಾಗಿ ಇರುತ್ತಿತ್ತು ಹ ನಿಮಗೆ ಇದು ತಿಳಿದಿದೀಯೇ ಕೃಷ್ಣ ಬೆಣ್ಣೆ ಕದಿಯುತ್ತಿದ್ದಿದ್ದು ತಿನ್ನುತ್ತಿದ್ದಿದ್ದು
ಹೂ ತಿಳದಿದೆ ಒನು ಮಾಡುತ್ತಿದ್ದ ಎಲ್ಲಾ ಕಿತಾಪತಿ ಕೆಲಸಗಳು ತುಂಬಾನೇ ಗೊತ್ತು ಅವನು ಬೆಣ್ಣೆ ಕದೀತಿದನಂತೆ ಕೊಳಲು ಊತ ಇದ್ದಂತೆ ಎಲ್ಲಾರೂ ಆ ಕೊಳಲ ನ ನಾದವನ್ನು ಕೇಳಿ ಎಲ್ಲಾ ಪ್ರಾಣಿಗಳು ಬರುತ್ತಿದ್ದವಂತೆ ಅವನು ಒಂದು ಸಾರಿ ಬೆಣ್ಣೆ ಕದ್ದು ತಿನ್ನಬೇಕಾದ್ರೆ ಅವನ ತಾಯಿಯ ಕೈಯಲ್ಲಿ ಸಿಕ್ಕಾಕೊಂಡಿದಂತೆ ಹಾಗೆ ಈ ಮಣ್ಣು ತಿನ್ಬಿಟ್ಟಿದಂತೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅವಾಗ ಅವ್ರ ತಾಯಿ ಮಣ್ು ತಿಂದಿದೆ ಮಗು ಅಂತ ಬಾಯಿನ ತೆಗ್ಸಿದಾಗ ಬಾಯಲ್ಲಿ ಇಡೀ ಸರ್ವ ಲೋಕವನ್ನೇ ಕಾಣಿತಂತೆ ಸರ್ವಾಂಡ
ಹೂ ಪ್ರಪಂಚವೇ ಆ ಒಂದು ಬಾಯಿಯಲ್ಲಿ ಕಂಡಿತ್ತು
ಹೌದು ಹೌದು
ಹೂ
ನಿಮಗೆ ಏನು ತಿಳಿದಿದೆ ಅದನ್ನು ನಮಗೆ ತಿಳಿದ ತಿಳಿಸಿ
ಮಾತಿದ್ದನಿ ಆಗ ಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಮನೆಗಳಿಗೆ ಹೋಗಿ ಬೆಣ್ಣೆಯನ್ನು ತಿನ್ನುತ್ತಿದ್ದನು ಇದರಿಂದ ಗೋಪಿಕೆರು ಕೆಲವೊಮ್ಮೆ ಕೋಪಗೊಳ್ಳುತ್ತಿದ್ದರು ಆದರೆ ಅವನ ಮುಗ್ಧ ನಗುವನು ನೋಡಿ ಎಲ್ಲರೂ ಸಂತೋಷ ಪಡುತ್ತಿದ್ದರು
ಹೌದೇ ಅವನ ನಗುನೇ ಒಂದು ಅದ್ಭುತ ಅಲ್ವೇ
ಹೌದು ಇದನ್ನು ಸಹ ರಾಧೆಯು ಹ ಸಂತೋಷದಿಂದ ನೋಡುತ ಳು ಅವಳಿಗೆ ಕೃಷ್ಣನ ಪ್ರ ಪ್ರತಿಯೊಂದು ಕಾರ್ಯವೂ ವಿಶೇಷವಾಗಿ ಕಾಣುತ್ತಿತ್ತು
ಹಓ ಹೋ
ಹೂ ಬೃಂದಾವನದ ಜನರು ಕೃಷ್ಣನನ್ನು ಹೇಗೆ ನೋಡುತ್ತಿದ್ದರು ಎಂದು ಹೇಳಲಿ
ಹಾ ಹೇಳಿ ಹೇಳಿ
ಅವರು ಕೃಷ್ಣನನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವನು ಎಲ್ಲರಿಗೂ ಪ್ರಿಯನಾಗಿದ್ದನು ಮಕ್ಕಳು ಅವನ ಸ್ನೇಹಿತರಾಗಿದ್ದರು ಮತ್ತು ಹಿರಿಯರು ಅವರನ್ನು ತಮ್ಮ ಮಗನಂತೆ ನೋಡುತ್ತಿದ್ದರು ಹೂ
ಹೂ ಅವನು ಒಂದು ತುಂಟ ಹುಡುಗ ಅಲ್ಲವೆ ಎಲ್ಲರಿಗೂ ಪ್ರಿಯಾನಿ ಅನ್ಸುತ್ತೆ ಅವನು ಎಲ್ಲರ ಕಂಡ್ರೆ ಅಷ್ಟೇ ಎಲ್ಲರೂ ಎಲ್ಲರಿಗೂ ಇವನ ಕಂಡ್ರೆ ಅಷ್ಟೇ ಪ್ರೀತಿ ವಾತ್ಸಲ್ಯ ಅವನ ಮ ಆ ತಮ್ಮ ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಿದ್ದರು ಎಂದು ತಿಳಿದಿದ್ದೇನೆ
ಹೌದು ಕೃಷ್ಣನನ ಹ ಕೃಷ್ಣನನ್ನ ಕೊಡದು ರಾಧೆಗೆ ಯಾಕೆ ಅಷ್ಟು ಇಷ್ಟವಾಗುತ್ತಿತ್ತು ಎಂದು ತಿೇಳಿದೇ
ಹ್ಮ್ ಯಾಕೆ ಅಂದರೆ ಆ ಆ ತರ ಕೊಳಲು ನುಡಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಎಂದು ತಿಳಿದಿದ್ದೇನೆ
ಹೌದು ಅದು ಒಂಥರ ಕೇವಲ ಸಂಗೀತವಲ್ಲ ಅದು ದೈವಿಕ ಕರೆಯಂತ ಅನುಭವವಾಗುತ್ತಿತ್ತು
ಹ್ಮ್....
ಗೋಪಿಯರು ಕೂಡ ಆ ಕೊಡಲಿನ ನಾದವನ್ನು ಕೇಳಲು ಬರುತ್ತಿದ್ದರೆ
ಹಾ ಬರುತ್ತಿದ್ದರು ಅನ್ನಿಸುತ್ತೆ ಆ ಕೊೊಳ್ಳಲ್ಲಿಿನ ನ ನಾದ ಕೇಳಲು ಯಾರು ಬರು ಯಾರು ಬರದೆೇ ಇರುತ್ತಾರೆ ಹೇಳಿ ಅಷ್ಟು ಮೃದವಾಗಿ ಕೃಷ್ಣನ್ ಕೊಳಲನ್ನು ನುಡಿಸುತ್ತಿದ್ದ
ಹ್ಮ್ ರಾಧೆಯ ಸ್ಥಾನ ಗೋಪಿಕೆಯರಲ್ಲಿ ಏಕೆ ವಿಶೇಷವಾಗಿದೆ ಎಂದು ಹೇಳಲು ನನ್ನ ಧ್ವನಿ ಕೇಳುತ್ತಿಲ್ಲವೇ ಈಗ ಈಗ ಕೇಳುತ್ತಿದೀಯೇ ಹಾ ಹೌದು ಮತ್ಕೊಂಡೈತಿ ಏಕೆಂದರೆ ರಾಧೆಯ ಭಕ್ತಿ- ಅತ್ಯಂತ ಶುದ್ಧ ಮತ್ತು ನಿಸ್ವಾರ್ಥವಾಗಿತ್ತು ಅವಳ ಪ್ರೀತಿ ಯಾವುದೇ ಪ್ರತಿ- ಫಲವನ್ನು ಬಯಸಲಿಲ್ಲ